ಎಲ್ಲಿದಿಯ ವಾ ದೌ ಭೈ
ಯಾರ ಖುನ್ ಹಿಡಿದ್ದಿಲ್ ನೋಡ್
ಖುನ್ ಹಿಡಿದಿಲ್ಲ ನಾನ್ ಅಬ್ದುಲ್ ಭಾಯಿ ಬ್ಯಾಕ್ ಬೋನ್
ಅಬ್ದುಲ್ಬಾಯಿ ಬ್ಯಾಕ್ ಬೋನಾ ಬ್ಯಾಕ್ ಬೋನ್ ಅಲ್ಲ ಮುಂದಲ್ ಬೋನ್ ನೋಡಿದ್ದೆ
ಮುಂದಿಲ್ ಬೋನ್ ನೋಡಿದ್ದೆ ಗೊತ್ತಾ ಆಗಿಲ್ವೇನು
ಇಲ್ಲ ಗೊತ್ತಾಗ್ತಿಲ್ ನೋಡ ಯಾರು
ಅಬ್ದುಲ್ ಭಾಯಿ ಬ್ಯಾಕ್ ಬೋನ್ ಅಂತೇಳಿ ನೋಡಪ್ಪಾ ನಿಮ್ಮ್ ಫ್ರೆಂಡ
ಇಲ್ಲ ನೆನಪ ಬರುವಲ್ದಪ್ಪ
ನೆನಪ ಬರ್ತಾ ಇಲ್ವಾ
ಇಲ್ಲ ಬರ್ತಿಲ್ಲ
ನೋಡಪ್ಪ ಹ ರೈಟ್ ಅವನೆ ನೋಡಪ್ಪ ನಾನು
ತಳ್ಳದೂ ನಮ್ಸು ಕೆ ಇದ್ದಂಗ್ ಇದ್ನಲ್ಲ ಅವನ ಹಾ ಸರಿ ಸರಿ ನೆನ್ಪಾಯ್ತು ಏನ್ ಹೇಳು
ಏನಪ್ಪಾ ಚೆನ್ನಾಗಿದ್ಯಾ
ಚೆನ್ನಾಗಿದ್ದೀನಿ ನೋಡಪ್ಪಾ ನೀನ್ ಹೇಳ್ಬೇಕು ಈಗ
ನಾವೇನ್ ಹೇಳಂಪಾ ಎಲ್ಲಾ ನೀವೇ ಹೇಳ್ಬೇಕು ಈಗ
ನಾವೇಏನಪ್ಪಾ ಎಲ್ಲಿದೆ ಈಗ
ಈಗ ಇಲ್ಲೇ ಹಾಸ್ಟೆಲ್ಲ್ಲಿ ಇದೀನಿ ನಿಂದೇನು ಫ್ರೀ ಕೋಚಿಂಗ್ ಆಯ್ತಂತೆ ಫ್ರೀ ಕೋಚಿಂಗ್
ಕೋಚಿಂಗ್ ಹಾ
ಹಾ ಅದ ಅಪ್ಲಿಕೇಶನ್ ಹಾಕಿದವಲ್ಲ ಇಬ್ರು
ಹಾ ನೀನ್ ಹಾಕಿರ್ಬೋದಲ್ಲ ಯಾರಂದ್ರ ನನಗೆ ಹೌದ್ ಇಲ್ಲ ತಪ್ಪಾಗಿ ಹೇಳಿದಾರ ಇನ್ನ ಆಗಿಲ್ಲ ಇಲ್ಲ ಇಲ್ಲ ಸುಮ್ಮಂದಾರ ನಿಮ್ಗೆ
ಹಾಗೆನ ಅಂತ ಹೇಳಿದ್ರು ಅದೇ ಸಾಕ ಆಯ್ತು ನನ್ಗೆ
ಹೌದ ಇಲ್ಲ ಇಲ್ಲ ಹಾಗೇನಿಲ್ಲ
ಹಾ
ಹ್ಮ್
ನಾನು ನೀನು ಹೊಲ್ ಕೆ ಆಗಿವಿ ನಿಂದ ಆಯ್ತಲ್ಲಪ್ಪಾ ಅಂತ ನನಗ ಆಯ್ತ
ಹಾಂ
ನಾನು ನೀನು ಒಮ್ಮಳಕ್ ಹಾಕಿದಲ್ಲ ನೀನೆೇ ಹಾಕಿದ್ದಿ ಅಲ್ಲಾ ನನ್ ಅಪ್ಲಿಕೇಶನು
ಹಾ ಅಪ್ಲಿಕೇಶನ್ ನಾನೇ ಆಗಿರ್ಬೋದು ನಮಗೆ ವ್ಯಾಟಪ್ ಹಾಕಿದ್ದಲ್ಲ ನೀನು
ಹಂಗಾಗಿ ನಾ ನಿಂದಾಯ್ತಂತ ಕೇಳ್ಪಟ್ಟೇನೆ ನನ್ಗೆ ಶಾಕ್ ಆಯ್ತು
ಹ ಎಲ್ಲಾ ಆಗಿಲ್ಲ ಸುಮಂನವ್ರು ಹ್ಮ್ಮ
ಸುಮ್ಮಂದಾರ
ಹ್ಮ್
ಎಲ್ಲಾ ಹೆಂಗೈತೀ ಅಪ್ಪಾ ನೀನತ್ರು ಹೇಳದಿಲ್ಲ ಆದ್ರುನು
ಏನ್ ನೆನ್ಪ ಮಾಡಿದ್ ಇವತ್ತ
ಹಂಗೆ ನನ್ ದ ಅಪ್ಪ ಕುಂತಿದೆ ಹಾಸ್ಟೇಲ್ ಅಲ್ಲಿ ಸಮನೆ ಸುಮನೆ ಕುತ್ತಿದೆ ಆಷ್ಟ ಹಳೇ
ಸುಮನೆ ಅಚ್ಚಿದಾ ಅಚಿದ ಒಳ್ಳದಾಯ್ತು ಸ್ವಲ್ಪ ಕೆಲಸ ಇಯತ್ತು ನಿನ್ ಬಲ್ಲಿ
ಏನಿತ್ತು
ಹಾ ಸ್ವಲ್ಪ ಹದ ಇದು ಮರ ಕೊರ್ತನಿಂದಲ್ಲ ಇದು ರೊಕ್ಕ ದುಡ್ಡು ಹಾ ಒಂದೆರಡು ಅಷ್ಟ ಸಾಲ ಬೇಕಾಗಿತ್ತು
ತಗೊಂಡು ಹೋಗು
ಹಾ ರ್ ಚಕ್ ಮನೆಗ್ ಬರದಾಗಲ್ಲ ನೀ ನಂದ ಕೊಟ್ರಲ್ಲ ಒಳ್ಳದಾಗಿತ್ತು
ನಾ ಎಲ್ಲಾ ಆ ಕಡೆ ಬರಕ್ ಆಗಲ್ಲಪ್ಪ ಸ್ವಲ್ಪ ಇದು ಬಿಸ್ನೆಸ್ ಪ್ರಾಬ್ಲಮ್ ಇದೆಲ್ಲ ನಮ್ದು
ಹಾ ಹಾ
ಹಂಗಾಗಿ ಆ ಕಡೆ ಎಲ್ಲ ಬರಕ್ ಆಗಲ್ಲ ಸ್ವಲ್ಪ
ಹೌದಾ
ಮನೆಗೆ ಬಂದು ಚೆಕ್ ಬರ್ತ್ ಕೊಡ್ತೀನಿ ಇಸ್ಕೊಂಡ ಹೋಗ
ಸರಿಪಲ ಅಷ್ಟೇ ಮಾಡ
ಹಾ ಮತ್ತೇನಾದ್ರು ಬೇಕಾದ್ರರು ಫೋನ್ ಹಚ್ಚುನ ಎಲ್ಲ ಹಂಗೇನಿಲ್ಲಾ ನೀ ಜಲ್ದಿನೇ ವಾಪಸ್ ಕೊಟ್ರೆ ಇನ್ನ ಬಾಳ ಕೊಡ್ತೀನಿ ನಾನು
ಹ ನ್ ಅದನ್ನು ಇರೋದು ಸ್ವಲ್ಪ
ಅದನು
ಹ
ದೋ ಅಂದ್ರೆ
ಹ ಇದ್ರೀ
ಏನು
ಅದ ನಿಮ್ದು ಸೆಕೆಂಡ್ ಹ್ಯಾಂಡ್ ಬೈಕ್
ಓ ಅದೆಲ್ಲ ಬೈಕ್ ಪಡಕ್ ಆಗಲ್ಲಪ್ಪ ಆದ್ರ ಅದ್ರ ಮೇಲೆ ಬಾಳ ಎಮೋಷನ್ಸ್ ಇವೆ
ಅವದಲಂದ ಅದೇ ಕೊಡ್ರಿ
ಅದೇ ಅಂದ್ರೆ ಏನ್ ಕೊಡೋಣ ಮಹಂದ್ರ ತಾರ
ಹಾ ತ
ಗಾಡಿ ಬಿಟ್ ಕೇಳಪ್ಪಾ ಏನಾದ್ರರು ಇನ್ನು ಅಮೌಂಟ್ ಕೇಳ ಇನ್ನು ಐದ ಲಕ್ಷ ತನ ಕೊಡ್ತೀನಿ ನನ್ ಚಕ್ ಬರ್ದು
ಹೌದಾ ಇಲ್ಲಂದ್ರೆ ಅದೇ ಕೊಡ್ರಲ್ಲ ಅವರು
ಅದೇ ಅಂದ್ರೆ ಏನಪ್ಪಾ ಅದೇ
ಅದು ಒಂದಲ್ಲಿ ಒಂದಲ್ಲಿ ಬಿತ್ತಲ್ಲ ಅದು ಸಲಕಿ ಅದು ಏನಕಂದ್ರೆ ನೀನು ನಮ್ಮ ಮನೆ ಮುಂದ ಸ್ವಲ್ಪ ನೀರು ಜಾಸ್ತಿ ನಿಂತಾವೆ ಸಲಕೆ ಇಲ್ಲ ನಂಬಲ್ಲಿ
ಅವ್ ಮನೆಗ್ ಬಂದು ಇಸ್ಕೊಂಡ್ ಹೋಗಲ್ಲ
ಹಾ ಸರಿ ಇಸ್ಕೊಂಡು ಹೋಗ್ತೀನಿ ತಗೋ ಒಳ್ಳೆದಾಗ್ಬೇಕ್ ಇದರಣ
ಹಾ
ನಿಮ ಅಂದಿದ್ದದ
ಏನು
ಅದು
ಏನು ಅದಂದ್ರೆ
ಅದ ಪ್ರವೇಶ ಆಗಿದಂತಂತಲ್ಲ
ಪ್ರವೇಶ
ಪ್ರೈವೇಟ್ ಆಗಿರ್ಬೇಕಂತ ಅಂತಾರಲ್ಲ
ಪ್ರೈವೇಟ್ ಆಗಿರ್ಬೇಕಂತಂದ್ರೆ ಏನಪ್ಪಾ ರೂಮ
ಅಲ್ಲ ರೀ ಮನಸ್ಸು
ಮಾನಸ್ ಹಾ ನೀವು ಸ್ವಲ್ಪ ಕೊಡಬಾಗಿತ್ರಿ
ಇಲ್ರ ನಾವು ಬೇರೆ ಕಡೆ ಕೊಡ್ತೀವಿ ಇಗ
ಹೊಟ್ಬಿಟ್ಟತಾರಾ ಹೀಗೆಲ್ಲ ದೋಖಾ ಮಾಡ್ಬಡ್ದಪ್ಪಾ
ತೆಗ ದುಡ್ನಂತ ಒಂದ್ ಪ್ಯಾಕೆಟ್ ಎಣ್ಣೆನ ಹ ಗೆ ಅದ ಎಮ್ಮಿ ಮೈಕೊಳಕ ಹ
ಅಪ್ಪಾ ನಡರಪ್ಪಾ ಯಲ್ಲಿಗಾದ್ರೂ ಟೂರ್ ಗಿರ್ ಹೋಗೋಣ
ಟೂರ್ ಹೋಗೋಣ ಮೊನ್ನೆ ಹೋಗ್ ಬಂದಲ್ಲ ನಾನು ಹ್ಮ
ಎಲ್ಲಿಗ್ ಹೋಗಿದ್ದೆ
ಅದು ಹಾಲು ಇಂಡಿಯಾ ಹಾಲು
ಅದಕ್ಕೆ ಸಾಲ ಆಗೈತಾ ನಿನ್ಗೆ
ಹಾ
ಹ
ಹೋಗಿ ಬಂದವು ನೋಡು
ಸಾಲ ಮಾಡ
ಸಾಲ ಮಾಡಿಲ್ಲ ಅದು
ಮತ್ತೆ ಹೆಂಗ್ ಹೋದೆ
ಅದು ಇದು ಜಿಪೆ ಅಂತಾರಲ್ಲ ಜಿಪೆ ಮಾಡಿದ್ರ ನಮ್ಮ ದೋಸ್ತರ ಒಬ್ರು
ಹ ಹಾ ರೈಟ್ ರೈಟ್ ಬೇರೆಯವರು ಹಾಕಿದ್ರ ಅಮೌಂಟಾ
ಹ ಹಾ ಅಮೌಂಟ್ ಹಾಕಿದರು ಜಿಬಿ ಮೇಲೆ
ಹಾ
ಹ ಅದೇ ನಿ ಅದೇ ದುಡ್ಡು ಬಂದಿದ್ದು ಅಲ್ಲ ಅದುಡ್ ನಿಮಗು ಊರ್ಗೆ ಹೋಗೊಂಡಿ ಬ್ರೋಣ ಈಗ ಇಲ್ಲ ಹೈದ್ರಾಬಾದ್ ನಲ್ಲಿ
ಹೈದರಾಬಾದಾ ಇನ್ನು
ಹಾ
ಅಲ್ಲಿನ ಎಲ್ಲರಿ ಕೊಡ್ತಾ ಇದಯಾ
ಹಾ ಎಲ್ಲರಿಗೊ ಕೊಡ್ತಾ ಇದೇನೆ ಸ್ತ್ರೀಯಾಗ ಕೊಡ್ತ ಗತ್ತದನಲ್ಲಿ
ಅಂಗಲ್ಲಾ ಮಾರ್ಬೇಡಪ್ಪ
ಯಾಕಂದ್ರೆ ಇಲ್ಲಿ ಜಾಸ್ತಿ ಹುಡುಗಿಯರು ಜಾಸ್ತಿ ಇದ್ದಾರಲ್ಲ
ಹ ರೈಟ್ ರೈಟ್ ರೈಟ್
ಅದಕ್ಕೆಲ್ಲ ನೀನ್ ಕೊಡ್ತಾ ಇದ್ದ ಅಲ್ಲಿ ಜಾಸ್ತಿ ಹುಡುಗರ್ ಇದಾರಲ್ಲ
ಇಲ್ಲಪ್ಪಾ ಅಮ ಕೊಡದ್ ಎಲ್ಲ ನಿಲ್ಸಿಬಿಟ್ಟಿದೀನಿ ನಾನು ಫ್ರೀ ಆಗಿ ಕೊಡದು.
ಅಮೌಂಟ್ ಅಲ್ಲ ಹೇಳ್.
ಏನ್ ಮಾತ.
ಮನಸ್ ಮನಸ್ಸ್.
ಮನಸನ ಯಾರಿಗ್ ಕೊಡ್ತಿಯಪ್ಪ ಯಾರಿಗೂ ಇಿಲ್ಲ. ನಿಮ್ ಜೊತೆ ಭಾಷ ಬ ಇದ್ರಲ್ಲ ಅವ್ರ ಎಲ್ಲಿಗ್ ಹೋದ್ರು. ಹೌದಾ.
ಹಾ.
ಮತ್ತೆ ನೋಡದಪ್ಪಾ ಸೋಯಲ್ ಎಲ್ಲಿದ್ದಾನೆ ಓಯ್ ಸೋಹಿಲ್ ಹೌದಾ ಯಾ
ಮತ್ತ ಅವನ್ ಜೊತನೆ ಇರ್ತಯಲ್ಲಪ್ಪ ನೀನು ಹಾ
ಹಾ
ಏಡ್ಸ್ ಹೆಂಗ್ ಹರಡು ತೆಳೆ ನನಗೆ ಗೊ
ಒಂದು ಸರ್ಥಿ ನಮ್ ರೂಮಿಗೆ ಹೇಳಿದ್ನಂತೆ ಮತ್ತೆ ಮತ್ತೆ ಏನಿಲ್ಲ ಊಟಕ್ಕೆ ಹೋಗ್ಬೇಕಂ
ಹಾಸ್ಟೆಲ್ ನಲ್ಲಿ ಇನ್ನು ಅಡುಗಿನೇ ಮಾಡಿಲ್ವಾ ಹೈದರಾಬಾದಿನಲ್ಲಿ ಏನ್ ಪಿ ಜಿ ಮಾಡಿದ್ಯಾ
ಇಲ್ಲ ಇದು ಮಾಡಿದ್ದೇನೆ ಲಾಡ್ಜ್
ಲಾಡುಂಗ
ಹಾಂ ಯಾಕಂದ್ರೆ ನಾವು ಹ
ಲಾಡ್ಜ್ ಬುಕಿಂಗ್ ಇದ್ರೆ ಜಲ್ದಿನೇ ಅಡಿಗೆ ರೆಡಿನೇ ಇರುತ್ತಲ್ಲಪ್ಪಾ
ಸಲ್ಲು ಒಂದೆಡು ಸೆಕಂಡ್ ಲೇಟ್ ಆದ್ರೆ ಆಯ್ತು ಕ್ಯಾನ್ಸಲ್ ಮಾಡಿಬಿಡ್ತೀನೋ ಅಲ್ಲಿ ಹ್ಮ ಅಲ್ಲಿ ನಿನ್ ತರ ಅದು ಹಸಿ ಬಿಸಿ ತಿನ್ಕೊಂದ್ರು ಎಲ್ಲಾರು
ಹ್ಮ ಹ್ಮ ಹ್ಮ್ಮ
ಹಾ
ನಿಂಗ್ ಫುಲ್ ಫ್ರೆಶ್ ಬೇಕಾ
ಫ್ರೆಶ್ ಅಂದ್ರೇನು ಈಗ ಸೀದಾ ಹಿಂಗ ಸಂತೆಯಲ್ಲಿಂದತರ ಬೇಕು ಈಗ ಸೀದಾ ಮುಂದೆ ಮುಂದೆನೆ ಮಾಡ್ಬೇಕದು
ಈ ರೀತಿನಾ
ಹಾ ಯಾಕಂದ್ರೆ ದುಡ್ಡ ಜಾಸ್ತಿ ಇದೆ ಅಲ್ಲ ಖರ್ಚು ಮಾಡಾಗ ಸ್ವಲ್ಪ ಇನ್ನ ಹಿಂದ ಮುಂದ್ ನೋಡಲ್ಲ
ಅಷ್ಟ್ ಐಜಾನಿಕ್ ಮೈನ್ಟೈನ್ ಮಾಡ್ತೀಯಪ್ಪಾ ನೀ
ಯಾಕಂದ್ರೆ ಏನ್ ಮಾಡಕ್ ಆಗಲ್ಲ ಎಲ್ಲಾರ ಜಿ ಜೀಬ್ ಮಾಡ್ತಾರ
ಹೌದಾ ಮತ್ ಮುಖದ ಮೇಲೆ ಪಿಂಪಲ್ ಯಾಕ ಇಷ್ಟ ಆಗಿದವಪ್ಪಾ ಅಷ್ಟ್ ಹೈಜೆನ್ಕ್ ಮೇಂಟೇನ್ ಮಾಡಂಗಿದ್ರೆ ಓ ರೈಟ್ ರೈಟ್ ರೈಟ್
ಮತ್ ಅದು ಜಿ ಪಿ ಮಾಡಿದ್ರೆ ಮುಖ ಗುಳಿ ಆಗುತ್ತೆ ಜಿ ಪಿ ಯಾರ್ಯಾರು ಮಾಡಿಸಂತರ ಅವ್ರಿಗೆ ಮುಖದ ಮೇಲೆ ಗುಳ್ಳಿ ಆಗಲ್ಲ ಹಾ ನಿನಗೆ ಮುಖದ ಮೇಲೆ ಗುಳ್ಳಿ ಇಲ್ಲಲ್ಲ
ಮುಖದ ಮೇಲೆ ಏನಿಲ್ಲಪ್ಪ
ಹ ಅಂದ್ರೆ ಜಿ ಪಿ ಮಾಡ್ಸೇನಿ ತಗೋಿ
ಹ ಆಯ್ತಾಯಯ್ತದ ಏನು ಎಲ್ಲಿದೆ ಮತ್ತ
ಮತ್ತೇನಲ್ಪಾ ಅಲ್ಲಿ ಲಾಲ್ಜನಲ್ಲಿ ಸ್ವಲ್ಪ ಹುಡುಗರನ್ನ ಅಂತೇಳಿ ಅವನಿಗೆ ಸ್ವಲ್ಪ ಟ್ರೀಟ್ಮೆಂಟ್ ಕೊಡ್ಬೇಕು ಹ
ಟ್ರೀಟ್ಮೆಂಟ್ ಕೊಡ್ಬೇಕಾ ಹಾ ರೈಟ್ ರೈಟ್ ಮತ್ತೇನು ಹೇಳು ನೀನೆ ಹೇಳಬೇಕಪ್ಪ ಮನಲೆಲ್ಲ ಎಲ್ಲಾರು ಆರಾಮ್ ಇದರ್ ಒಬ್ಬನ ಹೋಗಿದ್ಯಾ ಫ್ಯಾಮಿಲಿ ಒಬ್ನೆ ಹೋಗಿದ್ದೀಯಾ
ಇಲ್ಪಾ ಅದು ಈ ಇಕಿ ಇದ್ದಳಲ್ಲ ರಜೆ ಇದ ಏನಂತಪ್ಪಾ ಈ ಕಿನ ಹೆಸರು ಅಕಿನ ಹೆಸರು ಏನು ಆದಲು ಮಾರಾಯ ನೆನಪೊಯ್ತಲ್ಲ ನಿನ್ ಮುಂದೆ ಹೇಳಿಲ್ಲ ಒಂದು ಸಲ ಅಲ್ಲ ಪ್ರೀತಿ ಹ್ಮ
ಹ ಹ್ಮ ಹಾ
ಹ್ಮ
ಮತ್ತೇನಪ್ಪಾ ಏನ್ಡದಿದೆ ಕೆಲ್ಸ
ಕೆಲ್ಸ ನೋಡಪ್ಪ ಅದೇ ಜಿ ಪೆ ಮಾಡಿ ಜಿ ಪಿ ಮಾಡಿ ಮುಕ್ ಮುಖದ ಮೇಲೆ ಗುಳ್ಳೆ ಆಗತ್ತವ
ಹ್ಮ್ ಹ್ಮ್ ಹ್ಮ್ ಅಷ್ಟೆಲ್ಲ ಮಾಡ್ತೇವಪ್ಪಾ ಜೀಪೆ ಹ ಅದು ಒಂತೂ ಬರಬರಿ ಇದೆ
ಹ್ಮ್ ಇಲ್ಲ ಅಂದಿಲ್ಲ ನನಗೆ ಊಟ ಎಷ್ಟ ಎಲ್ಲ ಕೇಳತ್ತೆ ಒಂದ್ಸಲ ಹೇಳಳ್್ಮ ಗೊತ್ತಾಗೋದಿಲ್ಲಾನ
ಅದೇ ಮಾತಾಡಂಗ ಮೀಟಿಂಗ್ ಬರುತ್ತೆ ಗುರು ಸ್ವಲ್ಪ ನಮ್ಮ್ನೇಲಿ ಕಾಲ್ ಮಾಡ್ತಿದ್ರ ಆಮೇಲೆ ತಿಂದೌದು
ಹೌದ ಆ ಸರಿ
ಹಾ ಓಕೆ
ಕೆ ಓಕೆ